ಹ ಹಲೋ
ಹೇಳ್ರಿ ಏನ್ ಮಾಡಕೈತಿರಿ
ಟೀ ಕುಡ್ದ ನೋಡ್ರಿ ನಿಮ್ಮದು ಟೀ ಆಯ್ತೆನಮ್ಮ
ಹ್ಮ್ ನಮ್ದು ಟಿ ಆಯ್ತ್ ನಿಮ್ದ ಆಯ್ತಾ
ಹಾ ಆಯ್ತ್ ನೋಡಮ್ಮ ಹೇಗಿದ್ದೀರ ಎಲ್ರು ಆರಾಮಿದ್ದೀರಾ
ಎಲ್ರುೂ ಚೆನ್ನಾಗಿದೆ ನಿಮ್ಮ ಮನೆಗ ಎಲ್ರುೂ ಚೆನ್ನಾಗದಾರ
ಆರಾಮ್ ಇದರಿ ನೋಡ್ರಿ ಏನ್ ಮಾಡ್ತಾ ಇದೀರಿ ಈಗೆಲ್ಲ
ಇವಾಗ ಇವತ್ತು ಏನಿದು ಸಂಡೆ ಎಲ್ಲ ಸ್ಪೆಷಲ್ ನಡೀತಾ ಇರ್ತೈತಿ ಕಪ್ಪ
ಓ ನೀಏನ್ ಸ್ಪೆಷಲ್ ಮಾಡಿದ್ರಿ ಇವತ್ತು
ಚಿಕನ್ಸಾರು ಪಲಾವ್ ಮಾಡಿದ್ವಿ
ಚಿಕನ್ ಸಾರು ಚಲವು ಮಾಡಿದ್ರಾ
ಹೌದು
ಯಾವ ರೀತಿ ಮಾಡೋದ್ ಅವನ್ನೆಲ್ಲಾ
ಹ ಎಲ್ಲಾ ನಾವ್ ನ್ಯಾಚುರಲ್ ಆಗಿ ಮಾಡ್ತೀವಿ
ಓಹೋ ಯಾವ್ ರೀತಿ
ಹಿಂಗೆ ಎಲ್ಲಾ ಕುಟ್ಟಿಕಂಡು ಮಾಡ್ತಿವಿ ಎಲ್ಲಾ ಎಲ್ಲಾ ಕೊತ್ತಂಬರಿ ಚಕ್ಕಿ ಮಸಾಲೆ ಲ ಅಂಗ ಇವ ನೆಲ್ಲ ಕುಟ್ಟಿಕಂಡು
ಹ್ಮ್
ಫಸ್ಟಟ್ ಚಿಕನ್ ಫಾರ್ ಮಾಡಿ ಆಮೇಲೆ ಪಲಾವ್ ಮಾಡ್ತೀವಿ
ಓ ಕಬಾಬು ಆತರ ಎಲ್ಲಾ ಮಾಡಲ್ವ ನೀವು
ಮಾಡ್ತೀವಿ ಯಾರಾದ್ರರು ಬಂದಕಾರರ ನಾವ ಈಗ ಈ ಸ್ವಲ್ಪೇ ಜನ ಇದ್ವಿಲ್ಲ ಈಗ ಜಾಸ್ತಿ ಮೂಡಲ್ಲಂತ ಪಲಾವ್ ಮಾಡಿದ್ ಬಾಳ ಪಲಾವ್ ಬಾಳ ದಿನ ತುಂಡುದಿಲ್ಲ ಹೇಗ ಪಲಾವ್ ಚಿಕನ್ ಡ್ರೈ ಮಾಡಿದ್ವಿ
ಇದ್ರಾ
ಹೌದು
ಪಲಾವ್ ಯಾವ ರೀತಿ ಮಾಡೋದು
ನಾವವು್ ಪಲಾವ್ನ ಫಸ್ಟು ಅಕ್ಕಿ ನೆನ್ಸ್ಕಂತೀವಿ ಅಕ್ಕಿ ನೆನಸ ಕೆಂದು ಎಲ್ಲ ಚಕ್ಕಿ ಮಸಾಲ ಮಗ್ಗಿ ಮೆಣಸು ಮತ್ತೆ ಲವಂಗ ಚಕ್ಕರ್ ಮ ಕ್ಯೂನೆ ಎಲ್ಲ ಸ್ವಲ್ಪ ಬಿಸಿ ಮಾಡ ಕೆಂದು
ಹ್ಮ್
ಮ್ಮಡಿಕೆಂದು ಕುಟ್ಟಿಗೆ ಅಂತೀವಿ
ಹಾ ಕುಟ್ಟತೀರಾ ರುಬ್ಬ ಅದು ರುಬ್ಬ ಅಲ್ವಾ ನೀವು್ ಅದೇಏನ ಅ್ರ ಇದ ಕಾಸಲ್ವಾ ಮಿಕ್ಸಿಗೆ
ಇಲ್ಲ ಇಲ್ಲ ಮಿಕ್ಸಿಗೆ ಅದಕ್ಕೆಲ್ಲ ಹಾಕಲ್ಲವು ಹಾ ಕುಟ್ಟಿಯನ್ನ ಕು ಬಟ್ಟೆ ಮಾಡ್ತೀವಿ
ಒಳ್ಳಲ್ಲಿ ಕುಟ್ಟಿ ಮಾಡ್ತೀರಾ
ಮಾಡ್ತೀವಿ
ಹಾ ಹಾ ಹಾ ಹಾ ಹ್ಮ್ ಅವನ್ನೆಲ್ಲ ಕುಟ್ಕೊಂಡು
ಕುಟ್ಕೊಂಡ್ ಇಟ್ಕಂತೀವಿ ಮತ್ತೆ ಆ ಎಲ್ಲ ಬೆಳ್ಳುಳ್ಳಿ ಮತ್ ಕೊತ್ತಂಬರಿ ಅದನ್ನು ಕುಟ್ಟಕಂತೀವಿ ಮತ್ತೆ ಪುದಿನ ಮೆಂತೆಸೊಪ್ಪು ಇದನ್ನು ಸೋಸಿಕೇಂತೀರದನ್ನು ಆಮೇಲೆ ಹೆಣ್ಣಿ ಕಸ್ತೀವಿ ಎನ್ನ ಕಾಸಿ ಚೆಕ್ಕ ಚಕ್ಕಿ ಪುಡಿ ಮಸಾಲೆ ಪುಡಿ ಇರ್ತೈತಲ್ಲ
ಹಾ
ಎಲ್ಲಾ ಇದಕ್ ಹಾಕ್ತಿವಿ ಎಣ್ಣೆಕ್ ಹಕ್ತಿವಿ ಅದನ್ನ ಸ್ವಲ್ಪ್ ಡ್ರೈ ಮಾಡ್ತೀವಿ ಅದಾದ್ಮೇಲೆ
ಅದು ಎಲ್ಲಾ ಸ್ವಲ್ಪ ಎಲ್ಲ ಆಗುವ ಹಸಿ ವಾಸನೆಾಗ ಹೋಗಂಗೆಲ್ಲ ಫ್ರೈ ಮಾಡ್ಕೊತೀರಿ ಡ
ಯಾಕಂದ್ರೆಫಸ್ಟಿಗೆ ಹುರ್ಕೊಂಡ್ರೀ ವಲ್ಲ ಸ್ವಲ್ಪ ವಾಸ್ ನೀ ಇರ್ತತೆ ಅದು ಹ ಹಂಗಾಗಿ ಸ್ವಲ್ಪ ಅ ಹಂಗ ಹಕಿದ್ ಎಣ್ಣೆಗೆ ಹಾಕಿದ ತಕ್ಷಣ ಕೆಂಪುಗ ಆಗೇ ಬಿಡ್ತತ್ ಅದು
ಹಾ ಹಾ
ಕೆಂಪ ಆಯಿ ಬಿಡ್ತದಲ್ಲಾ ಆಮೇಲೆ ಇದು ಏನದು ಕುದಿನಾ ಮೆಂಟೆಪೆಲ್ಲ ಆಗ್ತಿವಿ ಫಸ್ಟ್ ಕುದಿನೆ ಹಾಕ್ತಿೀವಿ ಆಮೇಲೆ ಹಾ ಮೆನ್ಫಲ್ಲ ಹಾಕ್ತೀವಿ ಮೆಂಟ ಪೆಲ್ಲಾ ಹಾಕಿದ್ದು ಮೇಲೆ ಚೆಕ್ಕಿ ಇದು ಕೊತ್ತಂಬರಿಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕರಿ ಅದನ್ನ ಎಲ್ಲ ಸ್ ಸೀದೆಲ್ಲ ಹೋಗ ತಕನ್ ಕುದಿಸಿ ಅಂಗೇ ಟಮಾಟ ಬೇಕಾದ್ರ್ ಟೊಮೊಟೊ ಹಾಕಂತೀವಿ ಇಲ್ಲ ಅಂತ ಅಂದ್ರೆ ಹಾ ಸುಮ್ಮ್ನೆ ಹಾಕಿದವಿ ಅದಾದ್ಮೇಲೆನೆ ನೀರ್ ಹಾಕ್ತವಿ ಒಂದ್ ಸೇರಿಗೆ ಎಷ್ಟು ನೀರ್ ಹಾಕ್ಬೇಕ ಅಂತಂದ ಹೇಳ ನೋಡಿ ನೀರ್ ಹಾಕ್ತೀವಿ ನೀರ್ ಹಾಕಿದ್ಮೇಲೆ ಅಕ್ಕಿ ನೆನೆಗಿಟ್ಟಿರ್ತೀವಲ್ಲಾ ನೀರ್ಲ್ಲಾ ಬೇಸ್ ಫಳ ಫಳ ಕುದಿಬೇಕು
ಹ್ಮ್
ಆಮೇಲ್ ಅಕ್ಕಿ ಆಕ್ತಿವಿ ಅಕ್ಕಿ ತೊಳೋದು ಬೇಸಿ ಎರಡು ಮೂರು ಸ
ಹ್ಮ್ ಹ್ಮ್ ಹ್ಮ್
ಕಿ
ಹ್ಮ್
ಎಲ್ಲ ಕುದ್ದು ಒಂದು ಅದಕ್ ಬಂದ್ರಸ ಎಲ್ಲ ಸ್ವಲ್ ಕುಪ್ಪ ಜಿ ಆರ್ ಬಿ ತುಪ್ಪ ಇಲ್ಲ ಮನೆಗಳಲ್ಲ ತುಪ್ಪ ಹಾಕಿ
ಹ್ಮ್
ತಳಕ ಮಾಡಿ್ ರೈಸ್ ಮುಚ್ಚ ಬಿಡ್ತೀವಿ ಆಗ ಚೆನ್ನಾಗಿರ್ತ ಹ್ಮ್ ಅದ ಅಳಕೆೆಂಬರ್ತತಿ ಎಲ್ಲ ಉರಿ ಎಲ್ಲ ತಗೋದ್ ಮಾಡ್ತೀವಿ ಅದ ಅಳ್ಕಂಬಡ್ತಾತಿ
ಓ ಒಲಿ ಮೇಲೆ ಮಾಡ್ತೀರಾ ನೀವು
ಹ್ಮ್ ಒಲಿ ಮೇಲೆ ಮಾಡ್ತವಿ
ಹ ಹ ನಾನು ಒಂದ್ಸರ ಟ್ರೈ ಮಾಡ್ತಂತಡ್ರಿ ಅದೇ ರೀತಿ ಮಾಡಕೆ ಓ ಇದು ಹೇಗ್ ಮಾಡ್ತೀರಿ ನೀವು ಕವಾ ಯಾವ್ದ ಚಿಕನ್ ಫ್ರೈಮಾ ಚಿ
ಚಿಕನ್ ಡ್ರೈ ಮಾಡ್ತೀವಿ ಚಿಕನ್ ಬೇಸ್ ಚೆನ್ನಾಗ್ ನಮ ಅದಕ್ಕ ತಂದಿರ್ತಿವಿ ಅಲ್ಲಾ ಕೊಯ್ಕಂತೀವಿ ಸಣ್ಣವ ಬೇಕಾ ದೊಡ್ಡವ ಬೇ ಅಂತ ಕರೆಕ್ಟ್ ಆಗಿ ಒಂದ ಸೈಜ್ ಕೊಯ್ಕಂತೀವಿ
ಹ ಸ್ಕಿನ್ ಲೆಸ್ ತಗೊಂತೀರಾ ಅಥವಾ ಸ್ಕಿನ್ ಇರುವನ್ತದು ಅಂತ ತಗೊಳ್ತೀರಾ ನೀವು ಚಿಕ್ಕ ಕನ್ನ
ನಾವು ಚಿಕನ್ ಸ್ಕಿನ್ ಸ್ಕಿನ್ ಇರೋದ ತಗಂತೀವಿ
ಹಾ ಹಾ ಹಾ
ಯಾಕಂದ್ರ ಸ್ಕಿನ್ ಇರೋದ ಆದ್ರ ಅದರಾಗ ಸತುವಿನ ಅಂಶ ಇರ್ತೈತ್ಯಾ ನಾ ಜಾಸ್ತಿ ಎಣ್ಣಿ ಹಾಕದ್ಬೇ ಹೇಗಿರಲ್ಲ ಸತವಿನಂಶ ಕುದ್ದು ಎಲ್ಲ ಎನ್ನಿ ಬಿಟ್ಟು ಕೊಡ್ತತೆ
ಆ
ಹಾ ಕಬಾಬಗೆ ಅಂದ್ರ ಸತವಿನಮ್ಶಾ ಇಲ್ಲದ ಸ್ಕಿನ್ ಇಲ್ಲದ ತಗಂತೀವಿ
ಓ ಕಬಾಬ್ ಮಾಡ್ಬೇಕಾದ್ರೆ ಸ್ಕಿನ್ಲೆಸ್ ತಗೊಂಡು ಕಬಾಬ್ ಮಾಡ್ತೀರಿ
ದೆಲ್ಲ ನೆನೆಗಟ್ಟಿ ಅದನ್ ಮಾಡ್ತೀವಿ ಇದನ್ನ ಸಾಂಬಾರಿಗೆಲ್ಲ ಡ್ರೈಗೆಲ್ಲ ಏನ ಎಲ್ಲ
ಹಾ
ಹೇಳಿ ಸ್ಕಿನ್ ಇರೋದನ್ನೇ ತಗಂತಿವೀ ಆಲ್ಮೋಸ್ಟ್ ಆಲ್ ಸ್ಕಿನನ ಬೇ ಚೆನ್ನಾಗಿ್ ಸುಳಸ್ಗೆಂದ ಬಂದಿರ್ತತಿವಲ್ಲ ಕೆಂಪುಗ
ಹಾ
ಹಂಗಾಗಿ ಚೆನ್ನಾಗಿ ನಿತ್ಕೊಂಡ ಸುಡ್ಸಕ ಬರ್ತತಿ ಚಿಕನ್ ಅಟ್ರ ಬಿಡ್ರ ಸುಟ್ಬ ಬಿಟ್ರ ಒ ತರಾ ಇರ್ತತಿ ಅದ ಹ್ಮ
ಮಾಡ್ತೀರಿ
ಹೌದು ಅ ಆ ರೀತಿ ಮಾಡ್ತೀನಿ ಅದನ್ನ ಬೇ್ ಚೆನ್ನಾಗ ಒಂದ್ಸಲ ತೊಳತಿಷ್ಟ ಬಳಸ ನೀರಕ್ಕೆಂದು ಅದಕ್ಕೆ ಚಕ್ಕಿ ಮಸಾಲ ಚಲ್ಲಿ ಪೌಡ್ರ ಎಲ್ಲ ರೆಡಿ ಮಾಡ್ಕಂಡ ಹೋಗ್ತೀವಿ ಚಕ್ಕಿ ಮಸಾಲೆ ಇದೆಲ್ಲ ಚಕ್ಕನಗೆ ಮತ್ತೆಲ್ಲ ಎಳ್ಳಳ್ಳಿ ಅದು ಕೊಬ್ಬರಿ ಹಕಲ್ಲ ಏನಲ್ಲ ಹಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಅದನ್ನೆಲ್ಲ ಕಲಸ್ಕೊಳ್ಂತೀವಿ ಚಿಕನ್ಗಾಕಿ ಹಾಕಿ ಕಲ್ಸ್ ಕು ತಿಲ್ ಮಸರ ಯಕೊಂಡ ದಿಸತ
ಚಿಕನ್ ಕ್ಲೀನ್ ಆಗ ತೊಳದು ಅಲ್ಲ ಪೇಸ್ಟು ಬೆಳ್ಳಳ್ಳಿ ಅಲ್ಲ ಪೇಸ್ಟ್ ಬೆಳ್ಳಳ್ಳಿ ಪೇಸ್ಟು ಮತ್ತೆ ಏನು ಹ ಅಷ್ಟ ಕೊತ್ತಂಬರಿ ಪೇಸ್ಟ್ ಟೂ ಅರಿಶನ್ ಪುಡಿ ಕಾರ್ ಪುಡಿ ಎಲ್ಲ ಹಾಕಿ
ಚಕ್ಕಿ ಮಸಾಲೆ ಹಾಕಿ ಇದ ಏನ ಅದು ಮೊಸರು ಹಾಕಿ ಕಲಸಬಿಡ್ತವಿ ಖಾಲ ಸಿ ಒಂದಂದುದ ಹದಿನೈದು ಇಪ್ಪತ್ತು ನಿಮಿಷ ನನೆಗಟ್ಬಿಡ್ತಿೀವ ಅದನ್ನೆಲ್ಲ ಮೊರಿನ ಅಂಷ ಎಲ್ಲ ಚಿಕನ್ನ ಕೀಳ್ಕೊಬೇಕಲ್ಲ ಎಲ್ಲ ನೆನಬೇಕು ಚಿಕನ್
ಹಾ ಹಾ ಹಾ ಹಾ
ಚೋರ್ ಮಾಡಿ ಬಿಟ್ಟು ಅದಾದ್ಮೇಲೆ ಎನ ಕ ಸ ಇಡ್ತಿೀವಿ ಒಂದ್ ಅರ್ಧ ಒಂದ್ ಇಪ್ಪತ್ತ ಇಪ್ಪತ್ತಐದ್ ನಿಮಿಷ ನನಗ್ ಕಡ್ತೀವಿ
ಹಾ
ನನಗ್ಟ್ಟಿ ಒಂದಂದು ಅರ್ಧ ಗಂಟೆ ಆದ್ಮೇಲೆ ಎನ ಕಸಕತಿ ಎನ ಕಸ ಕಟ್ಟ ಅ ಬೇಸಿ ಚನ್ನಿ ಕೆಂಪ ಕುದ ಇದು ಕೆಂಪ ಕರಂಕಾದ್ಮೇಲೆ ಇದನ್ನ ಚಿಕನ್ ಹಾಕ್ತೀನಿ
ಹ ನನ್ಗಿಟ್ರ ಚಿಕನ್ ಆದ್ರ ಎಣ್ಣೆಕ್ ಹಾಕ್ತಿೀರಿ
ಹ್ಮ್ ಎಣ್ಣೆ ಕೆಕಿ ಚೆನ್ನಾಗಿ ಬೇಸ್ ಫ್ರೈ ಮಾಡ್ತವ ಬೇಯ್ ಸುದಿಯತಕ ಅದ ನೀರ್ ಬಿಡ್ತೈತ್ ಅವಾಗ ಯಾಕಂದ್ರೆ ಮಸರ್ ಇರ್ತತಲ್ಲ ನೀರ್ ಬಿಡ್ತೈತಿ ನೀರ್ ಉಡುದ ಲ್ಲ ಅದನ್ನ ಬೇಸ್ ಚೆನ್ನಾಗಿ ನೀರಿ ನ ಸುಚ್ಚಿ ಕಸ್ತೂರಿ ಮೆಂತಾ ಇರ್ತವಿ ಪೌಡ್ರ ಕಸ್ತೂರ ಮೆಹತಿ ಪೌಡ್ರ
ಹಾ ಹಾ
ಅದನ್ನ ಹಾಕತಿ ಅದ ನಾಯಕಿ ಬೇಸ ಚೆನ್ನಾಗಿ ಕುದ್ಮೇಲೆ ನಿಮೆನ್ನನ್ ರಸ್ತೆ ಸಾಯಂಡ ತಿ ಹಂಡಿ ಚೆನ್ನಾಗಿ ಈಗ ಇಬ್ರು ಮೂವರ ಅರ್ಧ ಕೆ ಜಿ ಕೆಜಿ ಅಂಗಡ್ರೈ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಜಾಸ್ತಿ ಜನ ಇದ್ರೆ ನೀರ್ ಸಾರು ಹಿಂಗೆ ಇಬರುದಿ್ರ ಅಂದ್ರ ಡ್ರೈ ಮಾಡ್ಬಿತಿ
ಹಾ ಹಾ್ ಹಾ್
ವಿ ಇಲ್ಲ ಬಾಳ ಜನ ಅದಾರ ಅಂದ್ರ ನೀರ್ ಮಾಡ್ತೀವಿ ಅದ್ರಾಗ ಹಂಗರ್ದೈತಿ ಬಹಳ ಚೆನ್ನಾಗಿರ್ದೈತಿ ನಿಮ್ ಕಡೆಗ್ ಮಾಡಿ ನೋಡ್ರಿ
ಏ ಮಾಡ್ತೇವ್ರಿ ನಾವು ನೀವು ಅಷ್ಟೆಲ್ಲಾ ಹೇಳಿದ್ಮಾಗ ನಾವ್ ಬಿಡ್ತೀವ ಮಾಡೇ ಮಾಡ್ತೇವಿ ಇವತ್ ಎಲ್ರುೂ ಊಟ ಮಾಡಿರಂತ ಅನ್ಕೊಂತೀಿ ನಂಗಂದ್ರೆ ಸಂಡೇ ಸ್ಪೆಷಲ್
ಹೌದು ಸಂಡೆ ಸ್ಪೆಷಲ್ ಈಗಲ್ಲ ಪಸ್ಟ್ನೇ ಮೂರ್ ಗಂಟೆಗೆ ಆಯಬಿ ತಊಟ
ಹಾ ಹ ಹ ಹ ಮೂರ್ ಗಂಟೆಗೆ ಮಾಡ್ಬಿಡ್ತ
ಹ್ಮ್ ಮೂರ್ ಗಂಟೆಗೆ ಮಾಡ್ಬಿಟ್ಟಿವ ಎಲ್ಲಾ ಮಧ್ಯಾಹ್ನ ಮೂರ್ ಗಂಟೆಗೆ ಮಾಡಿ ಇವತ್ತು
ಹ್ಮ್ ಅಂದ್ರೆ ಮಾಡಕ್ ಲೇಟ್ ಆಗುತ್ತೇನೆ ಎಲ್ಲ ಮಾಡ್ಬೇಕಲ್ಲ
ಹ್ಮ್ ಎಾ ಮಾಡ್ಬೇಕಕ್ ಅಂದ್ರೆ ಒ
ಹಾ ಹಾ ಹಾ ಹ್ಮ್ ಓ ಅದು ಎಲ್ಲ ಆಗಿದ್ದ ಮತ್ತೆ ನೀವೇಏನೆಲ್ಲಾ ಹೊರಗಡೆ ಹೋಗ್ತೀರಾ ಎಲ್ಲ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡ್ಬಿಡ್ತೀರಾ
ದ್ಿಸಾ ಕೆಲ್ಸ ಹೋಗ್ಯವಲ್ಲ ಊಟ ಮಾಡಿ ರೆಸ್ಟ್ ಮಾಡ್ತವತ್ ಬಾ ನ ಸಂಡ್ ಎಲ್ಲಿ ಹೋಗಲ್ಲ ಉರ್ಸಿದ ಆಟ ಆಡ್ತೀವಿ
ಹಾ ಹಾ ಹಾ ಮಕ್ಕಳ ಜೊತೆ ಎಲ್ಲಾ ಮಿಂಗಲ್ ಆಾಗಿಿ ಎಲ್ಲಾ ಎಂಜಾಯ್ ಮಾಡ್ತೀರಾ
ಹೌದು ಪಾರ್ ಪ ರ ಮನೆಗ ಇರ್ತೀವಲ್ಲ ಅದಕ್ಕೋಸ್ಕರ
ಹ್ಮ್
ಎಂತಾ ಹಾರತಿ ಉಡು ಜದೆ ಪನ್ ಸ್ಪೆಂಡ್ ಮಾಡ್ತೀವಿ ಅದಾದ್ಮೇಲೆ ಸಾಯಂಕಾಲ ಲ್ಲಾ ಆದ್ಮೇಲೆ ವಾಕಿಂಗ್ ಹುಕ್ಕಿವವಿ
ಹಾ
ಮತ್ತ ಉಡನ್ನೆಲ್ಲ ಕರ್ಕೊಂಡದು ಹ್ಮ್
ಅಂದ್ರೆ ಇವತ್ತೆಲ್ಲಾ ಫುಲ್ ಒಂಥರ ಹಾಲಿಡೇ
ಇ ಉಡ್ರನೆಲ್ಲ ಕರ್ಕೊಂಡ ಅಡ್ಡ ಆಡ್ತಿದೆ ಹಾ ಹೌದೌದು
ಹ್ಮ ವಾರಕ್ಕ ಒಂದ್ಸರ ಮನೇಲಿ ಇದ್ರಲ್ಲೆಲ್ಲ ಬಟ್ಟೆಗಳು ತೊಳ್ಕೊೋದು ಅವು ಇವು ಎಲ್ಲ
ಹ್ಮ್ ಎಲ್ಲಾ ಮುಗಿಸ್ಕಿಂಬಡ್ತೀವಿ ಭರ್ತ್ತ ಮುಗಿಸ್ಕಕ್ ಮತ್ತೆ ನಾಳೆದ ೈಮ್ರಲ್ಲಲ್ಲಾ ಇವತ್ತ ಮುಗಿಸ್ಬಿಡ್ತಿೀವಿ ಎಲ್ಲ ಮತ್ತೆ ದಿವ್ಾ ದಿವ್ಸಾ ಹೋಗಿತ ಆದ್ರ ಇವತ್ ಬಾಣುವಾರಲ್ಲ ಅದು ಇದು ಮಾಡದ್ರಾಗ ಹೊಲಸಾಗಿ ಬಿಿಡ್ತೀವಿ ಮತ್ತೆ ಸ್ನಾನ ಮಾಡೋದು ಮತ್ತೆ ಬಟ್ಟೆ ಹೋಗ ಅದು ಕಡ ಕಾಣಾದು ಎಲ್ಲ ಗಸ
ಹೌದಾ ಹತಾಳಮ್ಮ ಹ ಹ್ಮ್ ಹ್ಮ್ ಹ್ಮ್ ಈಗೆಲ್ಲಾ ಮ ಮಕ್ಕಳೆಲ್ಲ ಶಾಲೆಗೆಗ್ ಹೋಗ್ತಾ ಇದ್ದಾರಲ್ವಾ
ಹೌದು ಹೋಗ್ತಾ ಇದಾರೆ ಇಾ ಶಾಲೆ ಓಪನ್ ಆಗಿತ್ತಲ್ಲಗಲ ಓಪನ್ ಆಗಿ ಒಂದ್ ವಾರ ಆಗಿದೆ
ಹಾ ಹಾ ಹಾ ಹಾ ಹಾ ಶಾಯದ ಬಂಂಡಗ ಹ್ಮ್
ನಿಮ್ ಮಕ್ಕಳ ಹೋಗ್ತಾ ಇದ್ದಾರಾ
ಹೋಗತ ಇದ್ದಾರೆ ನೋಡಮ್ಮ ಈಗ ಸ್ವಲ್ಪ ದೊಡ್ಡವರು ಇದ್ದಾರ ಅವ್ರನ್ನೆಲ್ಲಾ ಕಳಸ್ಬೇಕು ಅವ್ರಿಗೆಲ್ಲ ಸ್ವಲ್ಪ ಬೇರೆ ಬೇರೆ ಶಾಲೆಗೆ ಹಾಕ್ಬೇಕಂತ ಅನ್ಕೊಂಡಿದೀವಿ ಅವ ಎಲ್ಲಾ ಫೀಸು ಅಂತವೆಲ್ಲಾ ಜೋಡಸ್ಬೇಕು ಮಾಡ್ತಾ ಇದೀ ನೋಡ್ರಿ ನಾವು ಸಹ
ಶಾಲೆಗೆ ಪರಮ ಸುಖ ಒಂದಲ್ಲ ಅನ್ಸತಿ ಆದ್ರ ಗೋರ್ಮೆಂಟ್ ಶಾಲೆೆಗೆ ಚೆನ್ನಾಗ್ ಟೀಚಿಂಗ್ ಇಲ್ಲ ಅಂತಂದಿ ಪ್ರಮೋಟ್ ಹಾಕಿಬಿಡ್ತಾರಲ್ಲಾ
ಹೌದೌದೌದಮ್ಮ
ಹ್ಮ
ಸರಿ ಅಮ್ಮ ಮತ್ತೆ ಮಾಡ್ತೀನಮ್ಮ
ಹ್ಮ ಆಯ್ತ ಅಲ್ ಹ್